ಹಲೋ
ಹಾ ಹೇಳಿ
ಏನ್ ಮಾಡ್ತಿದೀರ ಸರ್
ಏನ್ ಮಾಡಡಮ್ ಮನ್ಲಿದ್ದೆ
ಹಾ
ಹ್ಮ್ ನೀವ ನ್ ಮಾಡ್ತಿದೀ್ರಿ ಊಟ ತಿಂಡಿ ಎಲ್ಲಾ ಆಯ್ತು ಊಟ ಮಾಡ್ಬೇಕಕ್ ಇನ್ನ ಮಾಡಿಲ್ಲ
ಹಾ ಯಾಗ್ಲಿಂದ್ ಸರ್ ಡ್ಯೂಟಿಗೆ ಹೋಗದು
ನಾಳಿಂದ ಫೋನ್ ಮಾಡ್ತಾರೆ ಇನ್ನೊಬ್ರು ಅವನು ನೋಟಿಸ್ ಪೀರ್ಡಲ್ಲಿ ಇರೋನ್ ಬಿಡ್ಬೇಕು
ಹಾ
ಹ್ಮ ಅವನ್ ಮಾಡ್ಬಟ್ಟಿದ ಮಾಡ್ತಾನೆ
ಹನ್ನೇ ಆ
ಏನ್ ಬೆಳಗ್ಗೆಯಿಂದ ಕಾಣಿಸ್ತಾನೆ ಇಲ್ಲ ಎಲ್ಲಿ ಹೋಗ್ಬಿಟ್ಟಿದ್ರಿ
ಗಾದ್ದೆಗೆ ಬಂದಿನು ಸರ್
ಗದ್ದೆಗೆ ಹೋಗ್ಬಿಟ್ಟಿದ್ರ ಏನಕ್ಕೆ ಗದ್ದೆ ಏನ್ ಕೆಲ್ಸ ಐತೆ
ಅದೇ ಸರ್ ಒಂದು ಭತ್ತ ಹಾಕಿದವಲ್ಲ ಅದು ನೋಡ್ಕೋಬೇಕು ಮರಗಳನವರು ಸ್ವಲ್ಪ ಇದು ಹ್ಮ
ಹ್ಮ್ ಉದ್ದಕ್ಕೆ ಉದಗ ಕೇಳಸ್ತಾ ಇದ್ದೀನಿ ಅಂತ ಉದದ ಸತಾನ
ಒದ ಸತನಾ
ಕೇಳಿಸ್ತಾ ಇದ್ದೀವಿ ಅಂತ ಇದ್ರಲ್ಲ
ಅದು ಒಂದ್ ಎಕ್ರೆ ಆಯ್ತು ಸರ್ ಇನ್ನೊಂದ್ ಎಕ್ರೆ
ಎರಡ್ ಎಕರೆ ಹಾಕಿದ್ರಾ
ಹ್ಮ
ಹ್ಮ್ ನೀ ಒಂದ್ ಎಕರ್ ಕಿತ್ತೊಯ್ತ ಹಂಗಾರೆ
ಆಯ್ತು ಒಂದ್ ಎಕ
ಎಲ್ಲ್ ಹಾಕಂಡದ್ರಿ ಕಿತ್ತು
ಎಲ್ಲ ಆಯ್ತಲ್ಲಾ ವಂಕಣ ಎಲ್ಲ ಆಯ್ತ್
ವಕಣ್ಣನನೆ ಆಗೋಯ್ತಾ
ಹ್ಮ್
ಎಷ್ಟಾಯ್ತು ಸುಮಾರಾಗಿ
ಒಂದವರ್ ಕೊಂಟಲ್ಲ ಆಯ್ತು ಸರ್ ಅಷ್ಟೇ ಲ ಒಳ ಜಾಸ್ತಿ ಉಳದ ಬುಡ್ತುವ ಬಿತ್ತ ಟೈಮ್ರಿ
ಹ್ಮ್ ಮಳೆ ಜಾಸ್ತಿ ಆಯ್ತು ಇಳುವರಿ ಕಡಿಮೆ ಆಯ್ತು
ಹ್ಮ
ಹ್ಮ್ ಈಗಲ್ಲೇ ಕಾಯ್ಕೊಂಡ್ ಕೂತಿದ್ದೀರ ಗದ್ದೆಲಿ
ಹಾ ಹ್ಮ್
ಹ್ಮ್ ಏನ್ ಏನ್ ಮಾಡ್ತಾರೆ ಅಂತ ಕಾಯಕೊತಿರದು ಮೇಯಿಸ್ಕೊಬಿಡ್ತಾರ ಅಂತಾನ ಒಬ್ರೇನಾ ಅಷ್ಟೊತ್ತಿಂದ ಕೂ ತಿದಿರ್ ಬೇಜಾರಾಗಲ್ವ.
ಇಲ್ಲ ಇಲ್ಲ ನಮ್ಮ ಮಾವರು ಬಂದ್ರು ಹುಲ್ಗಿಲ್ ಕುಹಿಸ್ಬಿಟ್ಟು ಉಲ್ಕು ಉಲ್ಕೂದೂ ಕೋಟ್ಕಯ್ಸಿದವಿ. ಹಸು ಹಸು ಐತಲ್ಲ ಹ್ಮ್.
ಹ್ಮ್ ಸರಿ ಸರಿ ಏನೋ ಮಾಡ್ತಿದರನ್ರಿ ಟ್ರಿಪ್ ಗಿಪ್ಗೋಗಿದ್ರಲ್ಲಾ ಹೆಂಗಿತ್ತು ಟ್ರಿಪ್ಪು.
ಏ ಅಣ್ಣ ಅಲ್ ಚೆನ್ನಾಗಿತು ಕನ್ರಿ.
ಹೌದಾ.
ಹ್ಮ ಎಲ್ಲಿ ಬೆಂಗಳೂರಲ್ಲಿ.
ಎಷ್ಟತ್ತ ಬಿಟ್ರಿ ಅಲ್ಲ ಊರ್ ಎಷ್ಟತ್ತೂಗ ಬಿಟ್ರಿ ನೀವು.
ಊರು ಒಂದ ಒಂದುವರೆ ಹತ್ವು ಬಸ್ಸು.
ಒಂದುವರೆಗೆ ಹತದ್ರಾ ಮಧ್ಯಾಹ್ನ ಮಧ್ಯಾಹ್ನ ಒಂದುವರೆಗಾ. ಯಾರ ಯಾರು.
ನಾನು ನಮ್ ಫ್ರೆಂಡ್ಸ್ ಎಲ್ಲ ಒಂದ್. ಒಂದು ಆರ್ ಸೀಟ ಹೋಗಿದ್ವು ಒಂದ್ ಐದ್ ಸೀಟ್ ಈ ಕಡೆಯಿಂದ ಹೋಗಿದ್ವಿ.
ಐದ್ ಸೀಟ್ ಹೋಗಿದ್ರ.
ಹ್ಮ್
ಐದ್ ಸೀಟ್ ಅಲ್ರಿ ನಾಲ್ಕ್ ಸೀಟ್ ಅಲ್ವೇನ್ರಿ.
ಐಸ್ ಐದ್ ಸೀಟು ಕನ್ರೀ.
ಹ ಐದ್ ಸೀಟ್ ಹ ನಿನ್ ತಮ್ಮ ನಿನ್ ತಮ್ಮನ್ ಮರತ್ಬಿಟ್ಟಿದಿವಿ.
ಹ್ಮ್
ಹ್ಮ ನೀನ್ ತಮ್ಮಂದ ಸೇರ್ಸಿ ಐದ್ ಜನ ಹ್ಮ್ ಹೇಳಿ ಹೇಳಿ
ಅಲ್ಲಿ ಒಂದು ಮೈಸೂರು ತು ಮೈಸೂರ್ಗ ಟ್ರೈನ್ಗೆ ಹೋಗೋದು. ಒಂದ್ ಮೂರ್ವಾಗ ಮೂರು ಗಂಟೆ ಆಯ್ತು ಟ್ರೈನ್ ಮೂರ್ವರೆ
ಇಲ್ಲ ಮೂರುವರೆಗಿತ್ತ್ ಟ್ರೈನು.
ಮೂರುವರೆಗ ಹ.
ಹ್ಮ್, ಎಷ್ಟು ತಗೊಂಡ್ರ ಟ್ರೈನ್ ಚಾರ್ಜು.
ಎಂಬತ್ತೈದು ರೂಪಾಯಿ ಎಕ್ಸ್ಪ್ರೆಸ್.
ಸೂಪರಪಾಸ್ಟು
ಹ್ಮ್,
ಎಲ್ಲು ಸ್ಟಾಪ್ ಕೊಡ್ಲಿಲ್ಲ ಮಂಡ್ಯ ಒಂದು, ಕೆಂಗೇರಿ ಒಂದು.
ಮಂಡ್ಯ, ಕೆಂಗೇರಿ ಶ್ರೀರಾಮ ಆಮೇಲೆ ಬಿಡ್ದಿ. ಅದು ಒಂದು ಅದು ಒಂದು ನಾಕಾಯಟ ನಾಲ್ಕಾಯಷ್ಟುಾಪ್ ಕೊಡ್ತು.
ನಾಕೈದುಸ್ಟಾಪ್ ಕೊಟ್ರೆ ಎಂಬತ್ತ್ತೈದ್ ತಕಂತಿ ಕಡಿಮೆ ತಕೋಬೇಕು.
ಹೇಯ್ ಎಂಬತೈದ್ ತಗೊಂದ್ರು.
ಹೌದಾ!
ಹ್ಮ್
ಇನ್ನೊಂದಐತೆ ಸೂಪರ್ ಫಾಸ್ಟ್ ಅಂತ.
ಹ್ಮ್,
ಅದೆಲ್ಲೂ ಸ್ಟಾಪ್ ಕೊಡಲ್ಲ. ಕೊಡದೆ ಮೂರ್ ಕಡೆ ಕೊಡ್ತಾನ ಅಷ್ಟೆ.
ಹ ಮಲ್ಲ ನೆನ್ಸಿದಲ್ಲ ಅವ್ನು ಬೇಗ ಬನ್ನಿ ಅಂತ ಫೋನ್ ಮಾಡಿದ ಬೆಂಗಳೂರಿಂದ. ಅದಕ್ಕೆ ಯಾವ್ ಸಿಗುತ್ತೋ ಅದ ಅದು ತೊಗೊಂಡಂದ್ ನಡ್ರಿ.
ಹೌದಾ ನನ್ ಇನ್ನೊಂದು ಸೂಕ್ ಸೂಪರ್ ಫಾಸ್ಟ್ ಅಂತ ಐತಾಇದೆ.
ಹಾ,
ಅದರಲ್ಲಿ ಅತ್ತಿದ್ರೆ
ಹ್ಮ್
ಎಲ್ಲೂ ಸ್ಟಾಪ್ ಕೊಡಲ್ಲ ಮಂಡ್ಯದಲ್ಲಿ ಒಂದ್ ಕಡೆ ಕೊಡ್ತಾನೆ. ಬಿಡ್ದಿ ಅದ್ ಬಿಡ್ದಿ, ಕೆಂಗೇರಿಗೆಮೂರೇ ಕಡೆ ಸ್ಟಾಪ್ ಕೊಡೋದು. ಎಲ್ಲೂ ಸ್ಟಾಪ್ಕೊಡೋಲ್ಲ ಸೀದ ಬೆಂಗಳೂರು ಬೇಗ ಹೋಗ್ತಾನ ಒಟ್ನಲ್ಲಿ ಎರಡು ಅವರ್ ಗಂಟೆಲ್ಲ ಆ
ನೀವೆಲ್ಲೂ ಟೂರ್ ಏನಾರು ಹೋಗಲ್ವಾ
ನಾವು ಹೋಗ್ಬೇಕ ಈ ಸದ್ಯಕ್ಕೆಲ್ಲು ಹೋಗಿಲ್ಲ ನಾವು ಮಂತ್ರಾಲಯಕ್ಕೆ ಹೋಗಿದ್ದ ಒಂದ್ಸರಿ.
ನೀವು ಹೋದ್ರೆಎಲ್ ಹೋಗಬೇಕು ಅನ್ಕೊಂಡಿದೀರಾ
ಈಗ ಹೋದ್ರೆ ನೆಕ್ಸ್ಟ್ ಧರ್ಮಸ್ಥಳ
ಹಾ,
ಆ ಕಡೆ ಇಲ್ಲಾಂದ್ರೆ ಮಂತ್ರಾಲಯ ಮಂತ್ರಾಲಯ ಅದು ಬಿಟ್ಟರೆ ಗೋವಾ. -
ನಮ್ಗು ಹೇಳ್ರಿ ಬರ್ತವಿ ಗೋವಾಕ ಕೋದ್ರೆ.
ಗೋವಾನ
ಹ್ಮ್,
ಖರ್ಚು ಜಾಸ್ತಿ ಆಯ್ತದೆಬ್ರೋ, ಗೋವಾ ಗೋವಾಗ ಬಂದು ಇವೇನ್ ಮಾಡ್ತೀರಾ.
ಏನು ಎಷ್ಟಾಗ್ಬೋದು ಖರ್ಚು.
ಹಾ,
ಎಷ್ಟಾಗ್ಬೋದು.
ನಮ್ಮ್ ಹುಡುಗರು ಇಪ್ಪತ್ ಸಾವಿರ ಬೇಕು ಅಂತ ಹೇಳ್ತಿದ್ದಾರೆ.
ನಿಮ್ಮ ನಿಮ್ ಫ್ರೆಂಡ್ ಜೊತೆಲ್ಲಾ ಹೋಗೋರಾ,
ಹ ಫ್ರೆಂಡ್ಸ್ ನಮ ನಮ್ ಫ್ರೆಂಡ್ಸ್ ಎಲ್ಲಾ ಅಂದ್ರೆ ಇಲ್ಲಿಯ ಅವರೇ ಬೇರೆ ಊರವರೆಲ್ಲ ಇಲ್ಲಿಯ ಅವರೆೇ
ಇಲ್ಲಿ ಅವರು ಇಲ್ಲಿವ್ರು ಯಾರರು
ನಾನು ಕಾಳಪ್ಪ
ಹಾ ಹಾ ಅಂಗರೇ
ಮಣಿ ನಮ್ಮ ಕೋಳಿ
ಹಾ
ಅಲ್ಲಿನ್ ಬಿುಟ್ರೆ ಇನ್ ಆ ಕಡೆ ಬೆಂಗ್ಳೂರಲ್ಲಿ ಹಾ ಹ್ಮ್ ಅದೇ ನೋಡಮ್ಮಪ್ಪಾ ಅವ್ರ ಹಬ್ ಬಂದರ ಹ್ಮ ಹ್ಮ ಅಲ್ಲ ಕಣೋ ನಾವು ಟ್ರಿಪ್ಗೆ ಹೋದ್ರೆ ನಾವೆಲ್ಲಾರನ್ನೂ ಕರಿತೀವಪ್ಪಾ ಬರ್ರಪ್ಪಾ ಅಂತ
ನೀವ ನಿಮ್ನ್ನು ಕರ್ದನಲ ಇನ್ಫಾರ್ಮ್ ಮಾಡಿವ್ ನಾನ್ ನಿಂಗ
ಯಾವಾಗ
ನ ಎಳ ನ ಮನಸ್ ನೀ
ಯ ಆಮಲೆಸ್ ನ
ಬಾಲು
ಬಾಲ್ ಯಾವಾಗ ಹೇಳ್ದ ಇಂತ ದಿನ ಹೊಯ್ತಿವಿ ಅಂತ ಹೇಳಿಲ್ಲ ಅವ ಆಮ ಹೇಳಿದ್ದೇ ನ್ ಗೊತ್ತಾ ಹೋಗ್ಬೇಕು ಅನ್ಕೊಂಡೀಮಿ ಅವತ್ ಹೋಗಮ್ಮೋ ಟ್ರೈನಲ್ಲಿ ಹೋಗಮ್ಮೋ ಬಸ್ಸಲ್ಲಿ ಹೋಗಮ್ಮ ಅಂತ ಏನು ಡಿಸ್ಕಸ್ ಮಾಡ್ತಾ ಇದ್ರರಿ ನಿಮ್ಮ ಅಷ್ಟೇ
ಹ್ಮ್
ಹಾ ಅದಾದ್ಮೇಲೆ ಬಂದ ಯಂತಂದೂ ನಿಂತಿಲ್ಲ ಹೋಗಮ್ಮ ಅಂತಲೂ ಕೇಳಲಿಲ್ಲ
ಹಾ
ಅಂದ್ರೆ ಬಂದೇ ಅಂತ ಕೇಳಲ ಹೋಗಮ್ಮ ಅಂತ ಹೋಗಮ್ಮ ಅಂತ ಅಮಿ ಬಂದೇ ಅಂತ ಕೇಳ್ದ ಬಟ್ ಇಂಥ ದಿನಾನೇ ಇಂಥ ದಿನ ಹೋಗ ಮತ್ ಏನ ಕೇಳಲಿಲ್ವಲ್ಲ
ಹಾ ಹಾ
ಹ ಅದು ನಾನು ಸುಮನೆಗೋದೆ ಆ
ಬರ್ತಿದ್ದ್ಯಾಪ್ಪ ಅ
ಕಾರ್ದ್ರು ಬರ್ತಿರ್ಲಿಲ್ಲ ಹೇಳಿದ್ದು
ಹ್ಮ್
ಈಗ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ ಎಲ್ಲಿ ಬರಕ್ಯ್ತಿದ್ದೇಳು
ಹ್ಮ್ ಹ್ಮ್ ಇವಾಗ ಈಗ ಒಂದ ಮೂರು ದಿನ ಫ್ರೀ ಆಗಿದ್ದಲ್ಲ ಎ ಟಿ ಎಂ ಆಗಿರ್ತಾರೆ
ಹಾ ಈ ಟೈಮಲ್ಲಿ ಹೋಗಿದ್ರೆ ಬೇಕ್ರ ಬರ್ತಿದೆ ಅಡ್ಜಸ್ಟ್ ಮಾಡ್ಕೊಂಡ್ ಬರ್ಬೋದಾಗಿತ್ತು ಅಟ್ ಲೀಸ್ಟ್ ಬೆಂಗ್ಗಳೂರಿಂದ ಇಬ್ರು ಬಂದ್ರ ಮೂರ್ ಜನ ಬಂದವ್ರ ಯಾರು ನನ್ನ ಮಕ್ ಯಾರು ಯಾರೊಬ್ರು ಫೋನ್ ಮಾಡಿಲ್ಲ ನೋಡು ನಾವು ಪ್ರತಿ ಸಾರಿ ಟ್ರಿಪ್ ನಿಮ್ಮ ನಿಮ್ಮನ್ ಕರತೀವಿ ಗೊತ್ತಿಲ್ಲ ಪ್ರತಿ ಸಾರಿ ಟಿಪ್ ಟ್ರಿಪ್ ಹೋದಾಗ್ಲೂ
ಹಾಂ
ತಿಂಗ್ಗಳೂಲ್ಲಿ ಎಲ್ಲರಿಗೆಲ್ಲ ಫೋನ್ ಮಾಡ್ತೀವಿ ನಾವು
ಹಾ ಹಾ
ಹಾಂ ಈ ಥರ ಟ್ರಿಪ್ ಹೋಗಯ್ತೀವಿ ಬರ್ತೀವಿ ಬರ್ತೀರಾ ಬರಲ್ವಾ ಅದ ಕೇಳದು ನಮ್ದ ಧರ್ಮ ಬರ್ತ ಬರ್ತರ ಬರಲ್ವಾ ಗೊತ್ತಿಲ್ಲ ಎಲ್ಲರೂ ಸೇರ್ ಒಟ್ಟಿಗೆ ಹೋಗ್ತಿದೀವಾ ಆ
ಡಿಗ್ ತರಬೇಕಿತ್ತು ಅಂತನಿ
ಯಾರು
ಡಿಗು
ಡಿಗ್ಗು....
ನೀನ್ ಕರ ಅವ್ನವ್ರು ಕರಬೇಕೇಕಿತ್ ನಿನ್ ಅಂದ
ನಾ ಮಾದಾರ್ ಸಲ್ವಲ್ ನನ್ನ
ಮಾತ್ಡಸಲ್ವ ಅವ್ನ
ಹ್ಮ್್ಮ ಮಲ್ಲೇಶ ಮಾತಾಡ್ಸ್ತಾನ ಮನು ಮಾತಾಡ್ಸ್ತಾನ ಹ ಮನ ಮನ ಮಾತಾಡ್ಸ್ತಾನ ಹ್ಮ್
ಮಲ್ಲಿಕ್ ಮಾತಾಡ್ತಾರಲ್ವಾ
ಮಲ್ಲಿಕ್ ಚೆನ್ನಾಗಿ
ಹ್ಮ್ ಹ್ಮ
ಿಗ್ಗುನೊಬ್ಬನ್ನೇ ಮಾತಾಡ್ಸಲ್ ನಾ
ಹ್ಮ್ ಯಾಕ ಯಾವ ಮೇಡ್ರಗೆ
ಅವೆಲ್ಲ ತುಂಬಾ ತೀರ ಪರ್ಸನಲ್ ಮ್ಯಾಟರ್ ಅವೆಲ್ಲ
ಹ್ಮ್
ತೀರೋ ಪರ್ಸ್ನಲ್ ಮ್ಯಾಟರ್ ಇ ಇಲ್ಲೆಲ್ಲ ಫೋಲ್ಲೆಲ್ಲ ಹೇಳಕ್ಕಾಗಗಲ್ಲ ಅ
ಹಾಂ ಹಾಂ ಸರಿ ಸರಿ
ಹ್ಮ್ ಅಟ್ಲೀಸ್ಟ್ ಅವ್ರು ಯಾರು ಫೋನ್ ಮಾಡ್ಲಿಲ್ಲ ಆಮೇಲೆ ನಾನೆಲ್ಲೋ ನೀ ನೀವು್ ಪ್ಲಾನ್ ಹಾಕೊಂಡಿದ್ದೀರಲ್ವಾ
ಹಾ ಹ
ನಾನೆಲ್ಲಾ ನೀವು ನೀನು ಬಾಲು ಕುಳ್ಳ ಅರುಣ ಕರ್ತ
ಇದ್ನ್ನಲ್ಲ ಪ್ಯಾನ್ ಹಾಕಿದಾರ ಗೊತ್ತಾ ಅಜಯ್ ಮತ್ತೆ ಕರಿಕಳ ಮಸ
ಓಹ ಅವರ ಪ್ಲಾನ್ ಹಾಕಿರೋದು
ಹಾ ನಾವವು ನಾವ ಮನ್ಕಲ್ಿಂದ ಹೋಗ್ಬೇಕು ಅಂತ ಇವಾಗ್ಲಲ್ಲ ಬಟ್ ಬೆಂಗ್ಳೂರ್ ನಾವು ಕೆಲ್ಸ ಕೆಲ್ಸ ಮಾಡ್ಕೋ ಓದ್ತಿ ಮೇಲೆ ಆ ಟೈಮ್ ಹೋಗಮ್ಮ ಅಂತ ಅಂದಕೊಂಡು
ಹಾ
ಆದ್ರ ಬಟ್ ಇವ್ರ ಇವಾಗ್ಲೂ ಇದ್ಬಮ್ಮ ನಾವು ನಮ್ಗ್ ಸೆಕೆಂಡ್ ಆಗುತ್ತೆ ಹಂಗ ಹೆಂಗ ಅಂತ ಅಂತಿದ್ನ ಅಪ್ಪ ಮಲಸ
ಹ್ಮ್ ಹ್ಮ್ ಇಊರದ ಪ್ಲಾನ್ ಅಂತ ಹೇಳು ನಮ್ಗ್ ಗೊತ್ತ ಎಲ್ಲಾ ನೋಡುವ ನಾನೆಲ್ಲ ನೀ ನೀವನು ಮಾತಾಡ್ಕೊಂಡ್ ಹೋಗ್ತಿದ್ದೀರಾ ಅಂತ ನಾನನ್ ಅನ್ ಕಂಡಿದ್ದಿದ್ದು ನಾನೆಲ್ಲ ಪ್ಲಾ ಪ್ಲಾನ್ ಕುಳ್ಳಂದು ಬಾಾಲದು ಇಬ್ಬರದು ಅಂತ ನಾನನ್ ಅನ್ಕೊಂಡಿದ್ದಿದ್ದು
ಇಲ್ಲ
ಈವರು ಇಬ್ರು ಪ್ಲಾನ್ ತನ ಹ್ಮ ಹ್ಮ್
ಅದೇ ಬಿಡಪ್ಪಾ ಟ್ರಿಪ್ ಅಂದ್ರೆ ಎಲ್ಗಾರ ಬತ್ತ ನ ತಿರುಪತಿ ತಿರುಪತಿ ಎಲ್ಲಾ ಹೋ್ ಬಂದನಾ ಆಮೇಲೆ ಕಾಳಾಪರ್ತತ್ಕ ಯಾರೋ ಒಂದ್ ವಾರ ಟ್ರಿಪ್ ಮಾಡಿದ್ರು ನೋಡು ಮೊದ್ಲು ಚೀಟಿ
ಅಲ್ಲ ಕಣೋ ಈಗ ಕಾಳಾಪುರ ಜೊತೆಗೆ ಟ್ರಿಪ್ ಮಾಡಿದ್ರು ಹೋಗಿದ್ ಬಂದ ಸರಿ ಒಪ್ಕೊಂಡೆ
ಹ್ಮ್ ಹ್ಮ್
ಿದ್ರಲ್ಲ ಹೇಳ್ಬೋದಾಗಿತ್ತಲ್ಲಾ ಕಾಳಪರ್ಗ ಒಂದ ಮಾತು
ಅೇ ಅಜಯ ಅವರು ಕಜಖಜಾಯ ಅವರು ಕಾಳಪುರ್ನ
ಅದ್ಯಾಕ ಮಾತಾಡ್ಸಲ್ಲ ಮಾತಾಡ್ಸ್ತಾನೆ
ಅಾಷ್ಟ ಕಾಸ್ಟ್ ಏನಾಗದ್ರ
ಏನ ಪಾತ್ರಗಿತ್ರೆ ಎಲ್ಲಾ ತೊಳಲಿಲ್ವಾ
ಹಾ
ಬಾತ್ ಮಾಡಿದ ಕಾಳಪ್ಪನ ಜೊತೆಗ್ ಸೇರ್ಕೊಂಡಂತ ಒಳ ಅವನುನು ಕಳಪ್ಪನ ಅವನುನು
ಹ್ಮ್ ನೀವ್ ಹೋಗಿದ್ದ ಒಟ್ನಲ್ಲಿ
ಎಲ್ಲಿಗೆ
ಬಾದ್ ಮಾಡಕ
ಹೂ ನಾನು ಹೋಗಿದ್ದನಲ್ಲ
ಹು ಸರಿ ಏನಾಗಿದ್ದು
ಗೊತ್ತಿಲ್ಲ ಕಣ ಏನಾಗಿತ್ತು ಅಂತ ಅದೇಏನು ಅಂತಲೇ ಗೊತ್ತಿಲ್ಲ. ಹ್ಮ ಏನು ಏನಾಗಿತ್ತು ಎತ್ತು ಏನು ಒಂದು ಸುದ್ದಿನೂ ಗೊತ್ತಿಲ್ವಲ್ಲ ಏನಂತ ಹೇಳಮ್ಮ ಇಂಥದ ಆಗಿತ್ತು ಅಂತ ಹೇಳಕ್ಕ
ಹ್ಮ್ ಪಾಪಾ ಅವ್ರ ಮನ್ಲಿ ಇನ್ನೊಬ್ಬಮ್ಮ ಮಾತಾಡ್ಸ್ತೀರ್ ನಿವ ಅಂತಲ್ಲ ಅವ್ರನ
ಹ್ಮ್ ಸರಿ ಆಯ್ತು ಮಾಡ ಆ ಕಡೆಯಿಂದ
ಹ್ಮ್ ಇದೇನ ಅತಾನೆ
ಇದೇ ನಂಬರ್ ನಂಬರ್ ಗೊತ್ತಿಲ್ಲ ನೀಂಗ